ಹ ಹಲೋ ಹಾ ಕೇಳಸ್ತೆ ಕೇಳಸ್ತಾ ಇದೆ. ನಾವು ಹನುಮ ರೆಡ್ಡಿ ಏನ.
ಹೊಸ ನಂಬರ್ಡ್ಡಿ ಅನ್ನಂಗ ಗೊತ್ತಾಗಲಿಲ್ಲ ಯಾರಂತ.
ಹನಮ ರೆಡ್ಡಿ ರೆಡ್ಯರ್ ನಾವು. ನಾವು ಶಿವು ನಾವು ಶಿವಮೊಗ್ಗ ಶಾಪುರ ತಾಲೂಕು. ಶಿವಮೊಗ್ಗ ಜಿಲ್ಲಾ ಶಾಪುರ್ ತಾಲೂಕು ಭೀಮ ರಾಯ್ ನಗುಡಿ ಅಂತ ಒಂದು ಹಳ್ಳಿಯಲ್ಲಿ ವಾಸ ಮಾಡುತ್ತಿದ್ದೇವೆ.
ವಸ ಮಾಡ್ತ ಅಲ್ಲಿದ್ರ ನೀವು. ಅಂದ್ರೆ ನಂಗೆ ನಂಗೆಯಾಕ, ನಂಗಯಾಕಕ್ಫೋನ್ ಅಚ್ಚಿದ ನೀವೀಗ.
ನಿಮಗೆ ಎಲ್ಲಿ ವಾಸ ಮಾಡ್ತಿದ್ದೇರಿ ಅಂತ ಕೇಳಕಚ್ಚಿಯ ನಿಮಗೆ.
ಅಂದ್ರ ನೀವ ಏನಾಗಬೇಕ ನಿಮಗೆ ಎದ್ಕೆ ಫೋನ್,
ನಮ್ಮ ಗೆಳೆಯರು ನೀವು ಅದಕ್ಕೆ ಅದಕ್ಕಾಗಿನಿಮಗೆ ಫೋನು ಮಾಡ
ಫೋನ್ ಮಾಡಿದಿರ ನಂಗೆ ನೀವು
ಹಾ, ಫೋನ್ ಮಾಡಿ
ಅಲ್ಲ ನನ್ಗೆ ಗೊತ್ತಿಲ್ಲ ನೀ ನನ್ ಗೆಳೆಯ ಅಂತ. ಹೇಗ ಅದು ಗೆಳಯ ನಾವು ನಾವ್ ಎಲ್ಲಿ ಓದಿದ್ ನಾವು
ನಾವು ಬಿ ಭೀಮರಾಯನಗುಡಿ ಬಿ, ಎಸ್ಸಿ ಡಿಗ್ರಿ ಕಾಲೇಜ್ ನಲ್ಲಿ. - ನಮ್ಮ ವಿದ್ಯಾಭ್ಯ, ವಿದ್ಯಾಭ್ಯಾಸವನ್ನು ಮುಗುತ್ತಿದ್ದೇವೆ.
ಅಂದ್ರೆ ಕೃಷಿ ಮಹಾವಿದ್ಯಾಲಯದಲ್ಲಿ ಓದ್ತಿದ್ರಾ ನೀವು. ವಿದ್ಯಾಭ್ಯಾಸ ಮಾಡ್ತಾ ಇದ್ರಾ, ಇಲ್ಲ ನಾನ್ ನಾನು ರಾಯಚೂರು ಕೃಷಿ ವಿದ್ಯಾಲಯ ಅಲ್ಲಿ, ಅಲ್ಲಿ ನಾವು ವಿದ್ಯಾಭ್ಯಾಸ ಮಾಡ್ತಾ ಇದ್ದೀನಿ.
ಹೌದಾನ ಎಲ್ಲ ನಾವು ಎಲ್ಲ ಆದರೆ ಭೀಮರಾಯನಗುಡಿಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದರ ಅಂತ ತಿಳ್ಕೊಂಡಿದೆ.
ಇಲ್ಲ, ಇಲ್ಲ, ಇಲ್ಲ ಹಾಗೇನಿಲ್ಲ ನೀವು ಸ್ವಲ್ ಸ್ವಲ್ ತಪ್ಪಾಯ ತಿಳ್ಕೊಂಡಿರಿ ನೀವು. ನಾವು ಅಂದ್ರೆ ನಮ್ ತಾಲ್ಲೂಕು ರಾಯಚೂರು ಮತ್ತೆ ಜಿಲ್ಲೆ ಸಿಂಧನೂರು ಆಗುತ್ತೆ ನಮ್ದು. ಬಸಬುರ್ಕಿ ಕೇಳ್ದಿರೆ ನೀವು ಬಸಬುರ್ಕಿ
ಹಾ, ಬಸ್ಸಾಪುರ್, ಕೆ ಬಸ್ಸಪುರ್ ಎಂದು ನಿಮ್ಮ ಹಳ್ಳಿಯಲ್ಲಿ ನೆಲಿಸಿತ್ತು. ಮತ್ತು ದೇ
ನಿಮ್ಗಳಿಂದಲ್ಲ ಗೊತ್ತನಿಮಗೆ ಮಲ್ಲಿಕಾರ್ಜುನ್ ಅಂತ ಅಂತೋಡ ಅವಿಗೆ ಅವಂತ ಗೊಂತಡ ಗೊತ್ತ ಗೊತ್ತ
ಅವರು ಯಲ್ಬುರ್ಗ ತಾಲೂಕು, ಕೊಪ್ಪಳ ಜಿಲ್ಲಾ, ಬೇವರು ಗ್ರಾಮದಲ್ಲಿ ಹೊಲಮಾಡ್ತಿದ್ದಾರೆ.
ಅದ, ಅದೇ ಗೊತ್ತು ನಮ್ಗೆ ಅವ್ರು ತುಂಬಾ ನಮ್ಗೆ ಅವ್ರರು ನಮ್ ಗೆಳೆಯರು ಅವ್ರು. ನಮ್ಮ್ ಮೂರಾರ್ಜಿ ದೇಸಾಯಿ ಸ್ಕೂಲ್ ಗೊತ್ತ ನಿಮಗೆ ಮೂರಾರ್ಜಿ,
ಅ ಅ ಮುರಾರ್ಜಿ ದೇಸಾಯಿ ವಟಿ ಶಾಲಿ ಬೇವರಿನಲ್ಲಿ ಅವರು ವಿದ್ಯಾಭ್ಯಾಸವನ್ನು ಮುಗಿಸಿ ಈಗ ಡಿಗ್ರಿಯನ್ನು ಅದರಲ್ಲಿ ಮುಗಿಸ ಭೀಮರಾಯನಗುಡಿ, ಭೀಮರಾಯಗುಡಿ
ಹೌದಾ, ಅಂದ್ರೆ ನೀವ ಅವ್ರುತ್ರ ಒಂದಂದ ಒಂದಂತಲಿ ಇದ್ರ ನೀವ ಅವರು
ಹ, ನಾವು ಅವರು ಒಂದು ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನ ಮುಗಿಸ್ತಿದ್ದೆ.
ಅಲ್ಲ ಅವರು ಮತ್ತೆ ಅವರು ಅವ್ರ ನಂಗೆ ಫೋನ್ ಮಾಡದಲ್ವಲ್ಲ ಒಟ್ಟ ನೀವು ನೀವೇ ಮಾಡ್ತೀರ. ಜಾಸ್ತಿ ಅವ್ರು ಒಟ್ಟಾ ಮಾಡಿಲ್ಲ ನಮಗೆ ಸ್ವಲ್ಪ ನೀವು ನೀವಾದ್ರೆ ನಮ್ಮ, ನಮ್ಮ ಗೆಳೆಯನಾಗಿ ಮಾಡಿದ್ರೆ ಹೆಂಗೆ ಹೇಳು-
ಅವರು ತುಂಬಾ ಸಮಯ ಬ್ಯುಸಿ ಆಗಿರ್ತಾರೆ.
ಅಂದ್ರೆ ಅವ್ರು ತುಂಬಾ ಅಂದ ಜಾಸ್ತಿ ಕೆಲ್ಸ ಮಾಡ್ತ
ಜಾಸ್ತಿ ಕೆಲಸ, ಕೆಲಸದಲ್ಲಿ ತೊಡಗಿಕೊಂಡಿರ್ತಾರೆ.
ತೊ ತೊಳಗರ್ತ್ತಾರ ಹೌದು ಅಲ್ಲ ಮತ್ತೆ ನೀ, ನೀವು ಕೆಲ್ಸ ನೀವೇನ್ ಕೆಲ್ಸ ಮಾಡಲ್ವಾ.
ನಾವು ಏನು ಕೆಲ್ಸ ಮಾಡುವುದಿಲ್ಲ ನಾವ್ ರೈತರು ನಾವು.
ಅವ್ರು ಮತ್ತೆ ನೀವು ಕೃಷಿ ಮಹಾವಿದ್ಯಾಲಯದಲ್ಲಿ ಓದ್ತಾ ಇದ್ರಿಅಂತ ಹೇಳಿದೆ ಮತ್ತೆ ರೈತರಾಗಾಗ್ತಾರೆ ನೀವು. ಮತ್ತೆ ನೀ ನೀವ್ ಹೇಳರ್ತಾನೆ ಮತ್ತೆ. ಕೃಷಿ ಮಹಾವಿದ್ಯಾಲಯದಲ್ಲಿ ಓದ್ತ ವಿದ್ಯಾಭ್ಯಾಸ ಮಾಡ್ತಾ ಇದೀ ಅಂತ ಹೇಳಿ. ಹಾಗೆ ಆಗ್ತರ ನೀವು ಹೇಾಗಗ್ತಾ
ಇಲ್ಲಿ ರೈತರದಲ್ಲಿ ಕೆಲ್ಸ ಬಂದ್ಬಿಟ್ಟದ.
ಅಲ್ಲ ಅಲ್ಲ ಅಲ್ಲಪ್ಪ ನೀ ನಾಕು ವರ್ಷ ಮುಗ ಮುಗಿಸಿದರು ತಾನೇ ರೈತರ ಆಗೋದು. ಅದಕ್ಕೆ ಮು ಹೇಗಾಗಗ್ತೀರಿ ನೀವು ನೀ ನೀವು, ನೀವ್ ಬೆಳಬೋದು ನೀವುಹೊಲ ಬೆಳಿಬೋದು, ಹೊಲ ಮಾಡ್ಬೋದು ನಿಮ್ ತಂದಿವ್ರು ಮಾಡ್ತಾರೆ. ಆದ್ರೆ ನೀವು ಈಗ ವಿದ್ಯಾಭ್ಯಾಸ ಮಾಡ್ತೀದಿರಾ ವಿದ್ಯಾಭ್ಯಾಸ ಮಾಡ್ದೆ ಅಂತ ಹೇಳ್ಬೇಕು ನೀವು.
ಮಾಡ್ ಮಾಡಿಕೊಳ್ಳ ಉಂಡುತ್ತ ಮತ್ತೆ.
ನೀ ದಿವ್ಸ ಬಿಕೆಟ್ ಬತ್ರ್ರ ನೀವು.
ನಾವು ಏನ್ ಹಡ್ಬೇಕಂದ್ರೆ ನೀವ ಹೇಳ್ಬೇಕ ನಾವು. ಓ ನಮಗೆ ಅಷ್ಟು ಮಾತನಾಡಲು ಬರುವುದಿಲ್ಲ.
ಅಲ್ಲ ನೀವು ಸ್ವಲ್ಪ ಈ ಕಡೆ ಬರ್ತರ ನೀವುಸಪಟ್ಟಿ ಇದಾಗ್ತದ ನೀ ತೊಂದರೆ ಉಂಟಾಗ್ತಿದೆ ಸ್ವಲ್ಪ ಈಕಡೆ ಬನ್ನಿ ನೀವು.
ಹ.
ನೀವು ಅವ್ರ ಇವ್ರ ಹತ್ರ ಕೊಡ ಅವ್ರ ಇವ್ರ ಹತ್ರ ಕೊಡ್ಬೇಡ ನೀವು ಸ್ವಲ್ಪ ತೊಂದ್ರರೆ ಮಾಡ್ತಾರೆ ನಿಮ್ಗೆ ಅದ್ರ ಸಲುವಾಗಿ ಅದ್ರ ಸಂಬಂಧ.
ಅದರ ಸಾಮಾನ್ಯ ಇಲ್ಲ ನಿ. ನಿಮ್ಮ ಊರಿನಲ್ಲಿ ಯಾವ ಬೆಳೆ ಬೆಳೆಯುತ್ತಿದ್ದೇರಿ.
ನ ನಮ್ಮ ಊರಲ್ಲಿ ಅಂದ್ರೆ ಒಂದೇ ಬೆಳೆ ನಮ್ದು ಅಂದ್ರೆ ಭತ್ತ ಅಂತ ಕೇಳಿದಾರೆ ನೀವು ಭತ್ತ ಒಂದೇ ಬೆಳೆ ನಾವು ಯಾಕಂದ್ರೆ ನಮ್ಮ ನಮ್ಮ ಊರಿಗೆ ನೀರು ಬರಲು. ವರ್ಷಕ್ಕೆ ಎರಡು ವೇಳೆ ಬರುತ್ತೆ ಎರಡು ಬೆೇಳೆ ಬೆಳೀಿತೇವೆ ಎರಡು ಸಾರಿ ಬೆಳಿತತೆವೆ ನಾವು.
ಹ ನಿಮ್ಮಲ್ಲಿ ಯಾವ. ಕೆನಾಲ್ ನಿಂತರ ನೀರು ಬಿಡುಗಡೆ ಮಾಡುತ್ತಾರೆ.
ನಮ್ದು ಒಂದು ಇದು ಅಂದ್ರೆ ಇದಕ್ಕೆದ್ರೆ ನೀವು ಕೃಷ್ಣ ಕೃಷ್ಣ ಅನ್ನೋದ. ಕ್ಕೆ ಕೇಳಿದ್ರಿ ನೀವು.
ಅದ ಹ.
ಕೃಷ್ಣ ಜಲಪಾತ ಅಲ್ಲಿಂದ ಅಲ್ಲಿಂದ ನೀರ್ ಬರ್ತೆ ನಮಗೆ ಅಲ್ಲಿಂದ ಚಿಕ್ಕ ಚಿಕ್ಕ ಕಾಲ ಇರ್ತದೆ. ಚಿಕ್ಕ ಕಾಲಿಗೆ ಬಂದ್ರ ಅದಕ್ಕಂತ ಚಿಕ್ಕ ಕಾಲಿ ಇರ್ತ್ತೆ ಅದ್ರಿಂದ ನಮ್ಮ ಹೊಲಕೆ ಬರ್ತವೆ ನೀರು. ಆದ್ರೆ ಈಗ ಈ ಸತಿ ನಮ್ಮ ಬೆಳೆನೆ ಈ ಸತಿ ನಮ್ಮ ಬೆಳೆನೇ ಇಲ್ಲ ಆದ್ರೆ.
ಹ್ಮ ನಿಮ್ಮ ಮನೆಯಲ್ಲಿ ಹೈನುಗಾರಿಕೆಯನ್ನು ಮಾಡ್ತಿದ್ದೀರಾ.
ಇಲ್ಲ ನಾವು ಐನೈದರೆಗೆ ಮಾಡ್ತೇವೆ ಹೌದು ನಮ್ಮ ಮನೇಲಿ ಎರಡು. ಜರ್ಸಿ ಆಕಳಗಳಿವೆ ಒಂದು ಒಂದ ಎರಡು ಎಮ್ಮೆಗಳಿವೆ. ಮೂರೈ ಎಮ್ಮೆ ಕೇಳಿದ್ರ ನೀವು ಮೂರೈ ಎಮ್ಮೆ.
ಹಾ ಮುರ ಎಮ್ಮೆ ಅದು ಒಂದು ತಳಿ ಆಗಿದೆ.
ತುಂಬಾ ಚೆನ್ನಾಗತಳೆ ಆದ್ರೆ ಅದು ತುಂಬಾ ಹಾಲು ಹಾಲು ಚೆನ್ನಾಗ ಕೊಡ್ತದೆ ಹಾಗೆ. ಹಾಲು ಕೂಡ ತುಂಬಾ ಗಟ್ಟಿಯಾಗಿರುತ್ತವೆ ಕುಡಿಯಲು.
ದಿನ ಎಷ್ಟು ಲೀಟರ್ ಹಾಲನ್ನು ಕೊಡ್ತದೆ ಅದು.
ಸುಮಾರು ಅಂದ್ರೆ ನಮ ಎರಡು ಇದೆ ಎರಡು ಎರಡು ಸೇರಿಸಿ ನಾವು ಇದು ಮಾಡ್ತವಿ. ಟ ಮಾಡ್ತೇವೆ.
ಜನ್ನ.
ಸ ಅಂದ್ರೆ ನಮು. ಆ ಕಳ್ದು ಎಮ್ಮಿ ಕೂಡ್ಸ ಅಂದ್ರೆ ನಮ್ಗ ಒಂದು ಸನ್ನಲೆ ಒಂದ ಎಂಟು ಹದೊ್ ಹತ್ತು ಲೀಟರ್ ಬರ್ತವೆ ಬಂದ್ರೆ.
ಎಂಟು ಹತ್ತು ಲೀಟರ್ ನಿಮ್ಮ ಭತ್ತದಲ್ಲಿ ಯಾವ ರೋಗವನ್ನು ಕಂಡು ಬರುತ್ತದೆ.
ನಮ್ ಭತ್ತದಲ್ಲಿ ಅಂದ್ರೆ ಭತ್ತ ಕೊಳೆ ರೋಗ ಅಂತ ಕೇಳಿದ್ರಿ ನೀವು ಭತ್ತ ಕೊಳೆ. ರೋಗ ಬಡ್ಡೆ ಕೊೊಳ್ಳೆ ರೋಗ ಬಂದು ಬರ್ತದೆ ಅಂದು. ಅ ಅದು್ ಬಿಿಡುತ್ತೆ ಹಾಗಾಗಿ ಸ್ವಲ್ಪ. ಇಳುವರಿ ಕಡಿಮೆ ಆಗ್ಬಿಡ್ತ ನಾವು ಬರೀ. ಕ ಕಸನೇ ತುಂಬಾ ಬಂದ್ಬಿಡ್ತವೆ.
ಕಸ ತುಂಬ ಬರ್ತೈ ಅದ್ರ ಒಂದ್ ಎಕರೆಕ ಎಷ್ಟು. ಕ್ವಿಂಟಲ್ ಶೀಲಗಳಗಳನ್ನು ಬೆಳತಿೀರ.
ಇಲ್ಲ ಅಂದ್ರೆ ಅದು. ಬೆ ಬೆಳೆ ಬೆಳೆಯವರ ಮೇಲೆ ಆಗಿರ್ತದೆ ಅಂದ್ರೆ ಸ್ವಲ್ಪ ಜಾಸ್ತಿ ಗೊಬ್ಬರ ಎಣ್ಣೆ ಹಾಕಿ ಬೆಳೆಸಿದವ್ರರಿಗೆ ಸ್ವಲ್ಪ. ಜಾಸ್ತಿ ಆದಾಯ ಬರ್ತದೆ ಜಾಸ್ತಿ ಇಳುವರೆ ಜಾಸ್ತಿ ಬರ್ತದೆ ಅಂದ್ರೆ ಒಂದು್ ಎಕರೆಗೆ.
ಗಬ್ಬರ ತುಂಬಾ.
ಚೆನ್ನಾಗಿ ಚೆನ್ನಾಗಿರ್ತದೆ ಹಾಗೇನೆಲ್ಲ. ಫಲ ಫಲದ ಫಲದ ಇರ್ತದೆ ಆದ್ರೆ ನಾವು. ಅಂದ್ರೆ ಒಂದ ವರ್ಷಕ್ಕೊಮ್ಮೆ ಆಗ್ತವಿ ನಾವವು ಅಂದ್ರೆ ಬೆಳಗ್ ಒಮ್ಮ ಹಾಕಲ್ಲ ವರ್ಷಕ್ಕೊಮ್ಮೆ ನಮ್ ಗದ್ದೆೆಗೆ ಆಗ್ತಿೇವೆ. ನಮ್ಮ ಗೊಬ್ಬರ ಒವನ್ನು
ಒಳ್ಳೆ ಫಲವತ್ತತೆಯನ್ನು ಕೊ ಕೊಡ್ತದೆ
ಅಂದ್ರೆ ಎ ಎರೆ ಭೂಮಿಂತರ್ತವವೆ ಎರೆ ಭೂಮಿ ಅಂದ್ರೆ ಜಾಸ್ತಿ ಪಲತಿ ಕೊಡ್ತಾವ ಆದ್ರೆ ನಮಗ ಅಷ್ಟು ಕೊಡೋದಲ್ಲ ಅಂದ್ರೆ ಅವ್ರು ಅರವತ್ತು ಸಲ ಹಿಂಗ್ ಕೊಟ್ರೆ ನಮ್ ನಲವತ್ತೈತ್ತು ಸಲ ಐವತ್ತು ಸಲ ಬರ್ತವೆ ಅಷ್ಟೇ
ಹೌದು ಒಂದು ವರ್ಷದಲ್ಲಿ ಎಷ್ಟು ಬೆಳೆಗಳನ್ನು ಬೆಳತೀರಿ ನೀವು
ಇಲ್ಲ ನಾವು ಒಂದೇ ವೇಳೆ ಬೆಳೆಯೋದು ಅಂದ್ರೆ ಎರಡ್ ಸತಿ ತೊಗೊಂತೀವಿ ಬೆಳೆಗಳನ್ನ ಒಂದು ಬೆಳೆನ ಎರಡ್ ಸತಿ ಬೆಳತಿವಿ ಭತ್ತಾನ ಎರಡ್ ಸತಿ ಬೆಳತಿವಿ
ಅದ ಒಳ್ಳ ಒಳ್ಳ ಅದ್ನ್ ಹಾಕದ ಇದರ್ಲಂದ್ರ ಫಲವತ್ತ ಅತ್ಯಿಕ ಮಟ್ಟ ಕಮ್ಮಿ ಆಗುದು
ಇಲ್ಲ ಅದು ಅದೇನು ಸರಿಯಾಗಿದೆ ಕಡಿಮೆ ಆಗ್ತದೆ ಆದ್ರೆ ಬೇರೆ ಬಳ ನಮ್ಮ ಮಣ್ಣಿನಲ್ಲಿ ಬೆಳೆಯೋುದಿಲ್ಲ ಅಂದ್ರೆ ನಾವು ನಾವು ಹೋಗಿ ಪ್ರಯತ್ನ ಮಾಡ್ಬೇಕು ಅಂದ್ರೆ ಬೇರವರು ಯಾರು ರೈತ ಪ್ರಯತ್ ಮಾಡ್ತಾ ಇಲ್ಲದ ನಾವವು ಪ್ರಯತ್ನ ಮಾಡ್ಬೇಕ್ರನ್ನ ಈಗ ಪ್ರಯೋಗ ಮಾಡ್ಬೇಕು
ಅದ್ನ್ನ ಪ್ರಯೋಗಾಲಕ್ಕೆ ಆ ಮಣ್ಣನ್ನು ಕೊಡ ಕೊಡಬೇಕಾಗಿ
ಅದು ಅದು ಅದೇನ್ ಸರಿ ಇದೆ ಅದೇ ನಿಮ್ಮಎನ್ ಸರಿಯ ಬಿಡ ಅ ಪ್ರಯೋಗ ಮಾಡಕ್ ಮಣು ಕೊಡಬೇಕ ಆದ್ರ ನಾವು ಊರಿಗೆ ಹೋಗಿಲ್ಲ ನಮ್ಮ ಊರಿಗೆ ಹದ ತಗೊಂಬಬೇಕಾಗತ್ತತ ನಾವು ಸ್ವಲ್ಪ ಪ್ರಯೋಗ ಪಡ್
ಅದ್ ತಗೊಂಡು ಇಲ್ಲಿ ನಮ್ಮ ನೀವು ಅಗ್ರಿಕಲ್ರ್ ನಲ್ಲಿ ಓದುತ್ತಿದ್ದೀರಲ್ಲ
ಅದೇ ಕೃಷಿ ವಿದ್ಯಾಲಯದಲ್ಲಿ ಓದತಾ ಇದ್ದೀವಿ
ಹ್ಮ ಅದರಲ್ಲಿ ಹೋಗಿಗೆ ಪ್ರಯೋಗಾಲದ ಕೊಟ್ರೆ ಅದನ್ನ
ಪ್ರಯೋಗ ಮಾಡಿ ಕೊಡ್ತಾರೆ ಬಿಡು ಪ್ರೋಗ ಮಾಡಿ ಕೊಡ್ತಾರೆ ಅದು ಅದು ಸರಿಯಾಗಿದೆ ಬಿಡ ನಮ್ಮ ನಮ್ಮ್ ವಿಶ್ವವಿದ್ಯಾಲಯದಲ್ಲಿ ಮಾಡ್ತಾರೆ ಆದ್ರೆ ನಮ್ ನಮಗೆ ಸ್ವಲ್ಪ ಅಂದೆ ನಮ್ಮ ಮನೆಯಲ್ಲಿ ಸ್ವಲ್ಪ ಏನಾದರು ಅಂದ್ಬಿಡ್ತಾರೆ ಅದಕ್ಕೆ ಅದ್ರ ಸಮಯ ನಾನು ತರ್ಲಿಲ್ಲ ನೋಡ್ತೀನ ಈ ಸಂಜ ಊರಿ ಊ ಹೋಗ್ತ ಇದ್ದೀ ನಳೆ ಊ ಹೋಗ್ತ ಇದ್ದ ನಾನು
ಹ್ಮ
ಹೋಗಿ ತಗೊಂಬಂದ ತಗೊಂಬ ಬರಿ ಮೇನ ಕೇಳಿ ತಗೊಂಬರ್ಬೇಕಾಗತ್ತಲ್ಲ ಮತ್ತೆ ಸ್ವಲ್ಪೇಳ್ಬೇಕಾಗುತ್ತ ಹಿಂಗಿಂಗ ಅಂತ ಹೇಳಿ ಪ್ರಯೋಗ ಮಾಡ್ತ ಹ ಹೇಳಳ್ಬೇಕಾಗುತ್ತೆ ಮನೆಯಲ್ಲಿ ಎಲ್ಲನನೆ ಆಚಾರ್ಯೆ ಬಿಡ್ತಾರೆ ಅವ್ರು ಏನಪ್ಪ ಇದು ಅಂತ ಹೇಳಿ
ಹ್ಮ್ ಈಗ ಈ ಮೊರಮ್ಮ ಹಬ್ಬಕ್ಕೆ ನೀವ
ಊರಿಗೆ ಹೋಗ್ತಾ ಇದ್ದೀವಿ ಹೌದೌದ್ ಹೌದು ಮೊರಮ ಮತ್ತ ನಮ್ಮೂಊಲ್ಲಿ ನಿಮ್ಮರ ನಡೀತರಮ್ಮ ಜೋರಾಗಿ
ಹ ನಮ್ಮೂಊರಲ್ಲಿ ತುಂಬಾ ಚೆನ್ನಾಗಿ ಮೊರಂರಿತದೆ ಆಚೆ ಮಾಡತಾರೆ ಆಚರಣೆ ಮಾಡುತ್ತಾರೆ ಹೆಜ್ಜೆ ಕುಣಿತ
ಅಂದ್ರೆ ಮತ್ತೆ ಇದು ದೇವ್ ದೇವ್ರು ಯ ಯಾವ ಹೋಗ್ತಾರೆ ಮೂಊರಲ್ಲಿ
ದೇವಾರ ಶನಿವಾರ ಹಕ್ಕೋ
ಇಲ್ಲ ಇಲ್ಲ ನಮ್ಮ ನಮ್ಮೂರ ಶನಿವಾರ ಹೂಗ್ತ ನಮ್ಮಊರ ಶುಕ್ರು ಹೋಗತವಲ್ಲ ನಿಮ್ಮ್ ಶನಿವವರು ಆಗ್ತವ
ನಮ್ಮ್ಊರಲ್ಲಿ ಒಂದಿನ ತಡವಾಗಿ ಹೋಗುತ್ತಾವೆ
ಹೌದಾ ಅಂದ್ರೆ ಸ್ವಲ್ಪ ಇಿಂದ ಮುಂದೆ ಹೋಗ್ತವೆ ಅಂದ್ರೆ ಒಂದರ ಆ ರೀತಿ ನಡೆ ಇರ್ತದೆ ನಡೆ ನುಡಿ ಇತ್ತೆ ಅ
ಅವು ರಾಷ್ಟ್ರದ ಹಬ್ಬ ಎಂದು ಕರ್ತವ್ಯ ಆಗಿರುತ್ತದೆ
ಇಲ್ಲ ರಾಷ್ಟ್ರದಲ್ಲ ರಾಜ್ಯ ರಾಜ್ಯದ ಹಬ್ಬ ಅದು ತಪ್ಪ ತಪ್ಪ ರಾಜ್ಯದ ಹಬ್ಬ ಅದು ಅಂದ್ರೆ ನಮ್ಮ ನಮ್ಮ ರಾಜ್ಯದಲ್ಲಿ ಅಷ್ಟೇ ಸರ್ ಅಷ್ಟ ಅಷ್ಟೇನ್ನ ಆಚರಣೆ ಮಾಡೋದ ಬೇರೆ ರಾಜ್ಯದಲ್ಲಿ ಮಾಡೋದಿಲ್ಲನ್ನ
ಇಲ್ಲ ಅದು ನಮ್ಮ ಮುತ್ತಾದ ಕಾಲದಿಂದ
ಅದ ಅದು ನಿಲ್ಲ ಬಿಡು ಮೊತ್ತದ ಕಡೆ ಉತ್ತಜ ಕಾಲದಿಂದ ಬಂದಿದೆ ಯ ಆದ್ರ ಅದು ರಾಷ್ಟ್ರ ರಾಷ್ಟ್ರೀಯ ಹಬ್ಬ ಅಲ್ಲ ಅದು ಅಂದ್ರೆ ರಾಜ್ಯದ ಹಬ್ಬ ಅದು ಅಂದ್ರೆ ನಮ್ ನಮಮ್ಮ ಕರ್ನಾಟಕದದಲ್ಲಿ ಅಷ್ಟೇ ಮಾಡೋದದ್ನ ಬೇರೆ ರಾಜ್ಯದಲ್ಲಿ ಮಾಡದಲ್ಲ ಅದ್ನ ಹಬ್ಬನ ಅಂದ್ರೆ ದೀಪಾವಳಿ ದಸರಾ ಇದೆಯಲ್ಲ ಈ ಈ ರೀತಿ ಮಾಡಲ್ಲ ಅವ್ನು ಬೇರೆ ಬೇರೆ ರಾಜ್ಯದಲ್ಲಿ ಮಾಡಲ್ಲವ್ನ
ದೀಪಾವಳಿ ಹಬ್ಬವು ನಿಮ್ಮ ಅಲ್ಲಿ ತುಂಬಾ ಬಹಳ ಆಚರಣೆ ಮಾಡ್ತ.
ಇಲ್ಲ ಇಲ್ಲ ಬಾಳ ಬಾಳ ತುಂಬಾ. ಅದೂರಾಗ ಆಚರಣೆ ಮಾಡ್ತಾರೆ ಯಾಕಂದ್ರೆ ಸ್ವಲ್ಪ ತುಂಬಾ ಚೆನ್ನಾಗಿ ಅಂಗಡಿಗಳು ತುಂಬಾ ಬೇಗ ಚೆನ್ನಾಗಿ ಇಟ್ಕೊಂಡಿರ್ತಾರೆ ಹಾಗಾಗಿ ಸ್ವಲ್ಪ ಆದಾಯ ಕೂಡ ಜಾಸ್ತಿ ಇರ್ತದೆ.
ಹ ಲಕ್ಷ್ಮೀ ಲಕ್ಷ್ಮ ಲಕ್ಷ್ಮೀ ಗುಡಿಯನ್ನು ಮತ್ತೆ ಲಕ್ಷ್ಮೀ ಹಬ್ಬವನ್ನು ಇಡ್ತಾರೆ.
ಆ ಅಲ್ಲಪ ಲಕ್ಷ್ಮಿ ಫೋಟೋಂದ ಇಡ್ತಾರೆ.
ಲಕ್ಷ್ಮೀ ಪೋಟೋವನ್ನು.
ಹ ಲಕ್ಷ್ಮೀ ಫೋಟೋ ಇಟ್ಟು ಅವ್ರ ಮುಂದೆ ತುಂಬಾ ಹಣಕಾಸು ಹಣ್ಣ ಹಂಪ ಇಟ್ಟು ಸ್ವಲ್ಪ ಅದು ಅದ್ದೂರಿಂದ ಆಚರಣೆ ಮಾಡ್ತಾರೆ ಹಾಗೆ ತಿನ್ನಲ್ಲಿ ಪ್ರಸಾದ ಕೂಡ ಮಾಡಸಿರ್ತಾರೆ ಅಂದ್ರೆ ಒಗ್ಗರಣಿ ಪಲ್ಲವು್ ಅಂತ ಅಂತಿರಲ್ಲ ಅದೇ ರತಿ ಅದೇ ರೀತಿಯ
ಫಲಪುಷಪಗಳನ್ನು.
ಅದು ತುಂಬಾ ತುಂಬಾ ಇಟ್ಟಿರ್ತಾರೆ ಅದ್ನ್ನ ಅದು.
ರೂಪಾಯಿಗಳನ್ನು ಇಟ್ಟಿರ್ತಾರೆ ಅದರ ಮುಂದೆ.
ಪಪ್ಪಾಯಿ ಎಲ್ಲಾ ಎಲ್ಲಾ ತರ ಇದ ವಿಧ ವಿಧವಾದ ಹಣ್ಣುಗಳನ್ನ ಇಟ್ಟರ್ತಾರೆ ಆದ್ರೆ ಅದ್ರೆ ನಮ್ಗೆ ಇಷ್ಟ ಆಗೋದು ಮಾತ್ರ ಮಾವು ಪಪ್ಪಾಯ.
ಪಪ್ಪಾಯ ಬಾಳೀ. ತೋಟಗಾರಿಕೆಯಲ್ಲಿ ನೀವು ತುಂಬಾ ಚೆನ್ನಾಗಿ ತಿಳ್ ಬಂದಿದ್ದ.
ಇಲ್ಲ ಅದು ಅಂದ್ರೆ ನಿಮ್ ಅಷ್ಟೇ ಅಂತ ತಿಳ್ಕೊಂಡಿಲ್ಲ ನೀವವು ನೀವ್ ಚೆನ್ನಾಗಿ ಮಾತಾಡ್ತರ್ ಬಿಡ ನಮ್ಕೇನ.
ಇಲ್ಲ ತೋಟಗಾರಿಕೆಯಲ್ಲಿ ಅ ಬಹಳ ಚೆನ್ನಾಗಿ ತಿಳ್ಕೊಂಡಿದೀರ ನೀವು.
ಇಲ್ಲ ಹಾಗೆ ಮತ್ತೆ ಮಾಹತಿ ಹೇಳ ಮಾಹಿತಿ ಹೇಳ ಮುಂಬರುವ ದಿನಗಳಲ್ಲಿ ಹೇಳ್ತೀನಿ ಧನ್ಯವಾದ.
ಧನ್ಯವಾದಗಳು.